ಹಲೋ
ಏ ಮಾಡತಿೀರ ಮಲಕ
ಏನಿಲ್ಲ ನೋಡ ಮಾಲಿಕಸ್ ಮಲ್ಕೊಂಬಿಟ್ಟಿ ನೋಡ ಏನ್ ಮಾಡ್ತಿದೀನಿ ನೀ
ಹಏ ಸುಮ್ ಕುಂತೀ ನೋಡಲ್ಲ
ಊಟಾ
ಎಲ್ಲ ಮಾಡಬೇಕ ನಿ್ದು
ನಾನ್ ಮಾಡೋಕ್ ನೋಡಿ ಈಗ ಹಲ್ಲ ಡ್ಯೂಟಿಗೆ
ಹಬ ನೋಡಿ ನಮ್ದ ನಂದ್ ಎರಡ್ ತಾಸ
ಅರ್ಥ ಸರ್ ಲಯಾಬಿಗೆ
ಹ್ಮ ನೀನ್ ಚೇತನ್ ಬಂದ ಊರ್ಲಿದ್ದೆ
ಬಂದಿಿಲ್ಲ ಅವನು ಬಂದೆ ಪರವಾಗಿಲ್ಲೋಡ ಅವನು
ಆಬರ್ತಿ
ಯಾವ ಬರ್ತಾನ ಅವ್ ಯಾವ ಬರ್ತಾನ ಯಾವ ಹೋಗ್ತ ಅವ್ನಿಗೆ ಗೊತ್ತು
ಹ್ಮ ಹ್ಮ್
ನೀನು ಹೋಗಲ್ಲ ಊರಿ
ನೋಡಿಗೆ ಹೋಗ್ಬಿಟ್ಟು ನೋಡಿ ನಾಳೆ ಅಥವಾ ನಾಡ್ದು ಹೋಗಬೆ
ನಾಳೆ ತ ನಾದಾ ಅಪ್ಪ ಅಬ ಕ ಹಲ್ಲನು
ಹ ಹೋಗ್ಲಿಲ್ಲ ಸೊಮ್ಮೆಳ ಮೆ ಬಸ್ಸ ಹಡ ಬಾಳ ಇಿದೆ ದಾಸರ
ಹಾ ಹಾ ಹಾ ಮತ್ತೆ ಟ್ರನ್ ಗತಿಯಾ
ಹಾ
್ರೇನ ವತ ್ರೇನ ಇಿಗೆ
ಹ್ಮ್ರ
ಹ
ನಮ್ಮ ಮುರ ಟ್ರನಲ್ಲ
ಮತ್ತೆ ಬಸ್ಸಿ ಹೋಗಿ ಬೇಸ್ವಂತಲ್ಲ
ಹ್ಮ್ ಅದಕ್ಕ ನಮ್ಮ್ ಮುರಗ್ನಂದ್ರೆ ಮಸ್ತ್ ಆಗ್ ಅಂದ್ರ ಇಲ್ಲ ಕುಷ್ಟಗಗೂ ಇಲ್ಲ
ಹ್ಮ
ಮತ್ತಲ
ಮತ್ಎಳ್ಕ್ ನೋಡ ನೀವು ಸಹಕಾರ
ನಾನ್ ನೀ ನೀನ್ ಊರ್ಗ ಹೋಗಿರ್ತೀ ಅನ್ಕೊಂಡಿದಪ್ಪ
ಇಲ್ಲ ಹೋಗ ಊ್ರರಿಗೆ ಹೋಗ್ಬೇಕಕ್ಂದ್ರೆಲ್ ಕಮ್ಮಿ ಇದಿದು
ಹ್ಮ್ ಹ್ಮ್ ಹಾ್
ಅದಕ್ಕ ಸುಮ್ನೆ ಇದನಲ್ಲ ಎಲ್ಲಿ ನಾಳುವ ಬರ್ತ ನಾಳೆ ಅಥವಾ ನಾಳೆ ಯಾವಾಗ ಲ್ಲಂದ ಗೊತ್ತಾಗೋ ನ ಸುಮ್ಮನೆ ಆಗಿಲ್ಲ
ಹೌದಾ
ಹ್ಮ್
ನಿನ್ ಮೋರಾಮ್ದ ಹೋಗಿಲ್ಲ ಅಂಗಾದ್ರೆ
ಹ ಹಲ್ಲ ಮರಲ್ಲಲ್ಲ ಇಂಟ್ರೆಸ್ಟ್ ಆಗ ಕಊಟೆ ದೂರ ಎಪ ಬಳ ಫ್ಯಾಮಿಲಿಿ ಕಷ್ಟ ಈ
ಹ್ಮ್್ಮ ಅಸೆ ಜೋರ್ ಮಾಡಲ್ಲ ಹಬ್ಬಾ
ನೀ್ಮ
ಜೋರ್ ಮಾಡಲ್ಲ ನಿಮ್ ಸೈಡ್ ಹಪ್ಪ ಅಂದ
ಏ ಮಾಡ್ತಾರಾ
ತೋಬ ಕಲ್ಲ ನಾಶಲಾಗಿದ್ದೇವ್ ಮಾಡ್ತಿ ಅಲಕ್ಕೆ ದವ ಮಾರತ ಹೋಗ್ಬೇಕಲ್ಲ ನಂದೆ
ಹಾ
ಬಸ್ಟಾನ್
ಹ್ಮ್
ನಾ ಸಣ್ಣ ಫೋನ್ ಮಾಡಿದ್ದಿಲ್ಲ
ಹ್ಮ ಹ ಮಾಡಿದ್ದೆ
ಮಾಡಿದ್ದ ನೀ ಮಾಡಿದ್ದಣ ಮಾಡಿದ್ದ
ಹ ಹ
ಮಾಡಿದ್ದೆ ನೀನ ಮಾಡಿದ್ದ ಅೆ
ಏ ಅವ್ನ ಮಾಡಿದ್ದ ಏನ್ಪಾ ಫೋನ್ ತಗೊಂಡಿದ್ದ ಒ ಒಳ್ಳೆ ಚೆ ಇಲ ಅಲ್ಲ ಮಲಕ್ ಅಂತಂದ್ರ
ಹಾ
ಹಾಂಗೇನಲ್ಲ
ತಚ ಪಕ್ಕಲ್ಲೇನ
ಹ ಚಿ ನ ಮನ್ನ ಚಿನ್ನಪ್ಪ
ಹ್ಮ್ ಹ್ಮ್ ಹ್ಮ್ ಎಲ್ಲದಾನ ಅಣ್ಣ ಈಗ ನಿಮ್ ರಾಗ ಅದಾನ ಐದ್ರ ಐದ್ರಾಗ ಅದಾನ ಜಯಪುರ್ ಧಾರವಾಡ.
ಹಾರ್ ಧರ್ಡ
ಮುಗುತ್ ಅನ್ನಂದ ಎಲ್ಲ.
ಇ ಇಲ್ಲ ಆಐತಲ್ಲ ಎಕ್ಸಾಮ್ ಎಲ್ಲ ಬಂದಿಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್
ನಾ ಮಊರ ತಂಗ ಮ ಇದ ಅ್ಣ ಅಂದೆ
ಹ ಇಲ್ಲ ಇ ಹದಿಲ್ಲ ಇನ್ನು ಆಗಿತ್ತು್ರ ಮಸ್ತ್ ಆಗ್ಬಿಡ್ತಿತ್ತು
ಹ್ಮ ಅದ ಅಲ್ಲ ಅದು ಪನ್ನಿ ರಂಗ ಮಾ
ಹ ಪನ್ನಿರದು ಗೊತ್ತಗೋ್ ನೋಡಿ ಹೆಂಗ ಸ್ವಲ್ಪ ಹೇಳ್ತೀನಿ
ಅದೇ ನಾನ್ ನಿನಗ್ ಗೊತ್ತಂದ ನಾನನ್ನ್ ಅದಕಿ ನೀನ್ ಫೋನ್ ಮಾಡಿದ್ದಪ್ಪ ನಮ್ಮ ಮೊನೆೆ ಮಾಡಿದ್ದ ನಿನ್ ಫೋನ್.
ಹಾ ರಿ.
ಹ್ಮ್ ನೀನ್ ನೀನ್ ಅವತ್ ಪಿಕ್ ಮಾಡಿಲ್ಲ ಎಲ್ಲ ಇವತ್ತು ಮಾಡಿ ನೋ ನೀನ್ ಫೋನ್ ಅವ ರಿಪೀಟ್.
ಹ್ಮ್ ಹ್ಮ್
ಹ್ಮ್.
ಹಂಗ ಮತ್ತೆ ಮಾಡ ಮಾಡಡ ಮತ್ತೇ.
ಮಳ ಬಾರ ರನ ಇತೆ.
ಮನ್ನೆ ಮನೇಶ ಮಟನ್ ಮಣಮ ಅಂತ ಕುಂದುಕಿಲ್ಲ.
ಹ್ಮ್.
ಮಟನ್ ನೋಡುದ್ರೆ ಬಾಳ ತೃಪ್ತಿ ಅಯ್ತೆ.
ಏಳ್ನೂರು ರೂಪಾಯಿ ಐ ನೋಡ್ ಕೆಜಿ.
ಹ್ಮ್ ಕಿಲಜಿ ನಡಿತೈತಿ ಅವ್ರ ಸ್ವಲ್ ಬಾಳ ಜನ ಅಂದರು ಸ್ವಲ್ಪ ಮಾಡಕ ಚಲೋಪ್ಪ.
ಹೌದೌದು ಇಬ್ರ ಅಂದ್ರೆ ಏನ್ ಹೇಳ.
ಹ್ಮ.
ಇಬ್ರ ಅಂದ್ರೆ ಮತ್ತೊಡತ ಆಗತ್ತ ಅದ.
ಅದಲ್ಲತ್ತ ನಾವ್ ಹೊಡ್ತ ಆಗತ್ತ ಹೊಡ್ತಲ್ಲ ದೊಡ್ಡದೇ.
ಹ್ಮ ಹ್ಮ ಹ್ಮ್ಮ.
ಹ್ಮ್ ಹ್ಮ್.
ಬರ್ೆ ಚಲಗಣ.
ಹಾ.
ಕಣ ಚಾಲಗನ.
ಆನಸ್ ಕಾಲೇಜ್
ಕಾಲಜಿ ಒಬಟ ಬೈಕ್ ಚಾದ ನಂತ ಅಲ್ಲ ಮೌನಶ.
ಹ ಶೋಣ.
ಪತ್ತಿನೇನಪ ಮಾಲಿಕ.
ಹ ನೋಡ ಪನ್ನ ತೊಟ.
ನೀವಪ್ಪಾ ದೊಡ್ಡ ಮಂದ್ ನಾಗ ದೊಡ್ಡ ಮಂದಡ.
ಚೇತನ ಹಡಿ ಹೋಗಿ ನೀಫೋನ್ ಎಲಿ ನ ಅದ ಬ ಭಾವ ಜಾರ.
ನೀನ್ ಯಾವಾಗೋ ಇದ್ದೆ.
ಹ್ಮ.
ಯಾವಾಗ ಯೋಗಿದೆ ಊರಿಗೆ.
ಹ್ಮ್ ಹಂಗೆ.
ಹ ಮಣ್ಣು
ಹ್ಮ್. ನನೆ ಬಿಸಿಿರ್ತಾನೇನ ಬಿಸಿಿರ್ತಾನ ಅದಕ್ಕೆ ಎತ್ತರಲ್ಲಳ ವಿಚೀರ್ತನ್ ಅದಕ್ಕೆ ಎತ್ತರಲ್ಲ
ಇ ಎಂತ ಒಳ್ಳೆ ಚಿನ್ನ ಇಲ್ಲ ಮ ಅಪ್ಪಿ. ಕಡೆ ಇದ್ದೆ ಇದು ಅಂದ್ರೆ ಇದು ಆ. ಯಾವ್ದಪ್ಪದ ಂಡಿರ್ಲ್ಲ ಪೂರಂತಂದ. ಏ ಮುಸ್ಲಾಪುರ್ ಮುಸ್ಲಾಪುರ್ದಾಗ ಇದಿದ್ದೆ ಅಂತಂತ. ಮುಸ್ಲಾಪುರ್ದ ಇದ್ದೆ ಅಂತಂತ.
ಹ್ಮ್ ಹ್ಮ್ ಹ್ಮ್. ಮತ್ತೆ ಮಾಡಿದ್ದೇನೆ ಫೋನ್.
ಹ್ಮ.
ಮತ್ತೆ ಮಾಡಿದ್ದ ಫೋನ್ ಅಂದೆ.
ಹ್ಮ ಹ ಸುಮನೆತ್ ನಿಲ್ ಭಯ ಅಂತಂದೆ ಇಲ್ ಭಯ ಅಲ್ಲಿ ಇದಕ್ ಹೋಗಿತೆ ನಾನು ಅವ ಮಾರ್ಗದಲ್ಲ ಅಂತ ಸುನೆ ಅಲ್ವ ಬಂದಿದ್ ನ ಅದ ಕಾಲ್ ಮಾಡಿದನ ಬೇಟರ್ ಆಗ್ತಿದ್ಿ ಕ್ರೆಷರ್ ಬಂದಿತ್ ನಮ್ದು ಟೀಮಂದ
ಹ್ಮ್ ಹ್ಮ್ ಹ್ಮ್
ಇಥಬಂತ ಸಂಬ
ಹೌದಾ
ಹ್ಮ
ಅದೇ ಪೇಟ ಆಗಲಲ್ಲ ಹೊತ್ ನೀನು
ಹಾ ಇಟ್ಲ ಏನ್ ಮಾಡತ
ಆ
ಬರ್ಲಿಲ್ಲ ಸುಮ್ಮ ಅಲ್ಲೆ
ಹೌದಾ ಬರ್ತಾ ಬರ್ತ ಯಾವ್ದ ಬರ್ತಾನಪ್ಪ ಅವನ ಇಲ್ ಕೊಪ್ಳಕ್ಕ
ಬರ್ತೀನ ಅಂತಾನ ತಿಿಂದಪ್ಪಏನ
ಹ್ಮ್ ಹ್ಮ್
ಅ
ಹ್ಮ ಹ್ಮ
ಹ್ಮ
ಕಡ್ಕಂಡ್ ಬರ್ತನಂತ.
ಹ್ಮ ಏ ಮಾತಾನಾೋಡ ಇವ ಭೀಮೆ ಸಿಗಂದಿದ್ದೇ ನ ನ ಸ ಮಟಂದ ತೊಂಬರ್ತನ ತಂದಿದ್ದ
ಹ್ಮ್ ಯಾವಾಗ
ಹಾ ಅಿಲ್ಲ
ಸರ್ಚನಾಂಗ ಅದ್ರ
ತರ್ತಾನ ಏನಂಗಿದ್ರೆ ತರ್ತಾನ ನಂಗಿದ್ರೆ
ಇಲ್ಲ ಬಂದ ನಾಗ್ಲವ ಊರಿದ್ದ
ಬಂದ ಮುಟಾನ
ಹ್ಮ ಅಪಸ್ ಮಂದತ ತು ಇಲ್ಲ ಬಂದ್ಬಿಟನಪ್ಪ ಇಲ್ಲಿಕಂದ್ರೆ ಎಷ್ಟೇಕಂದ್ರೆ ಮಟನ್ ಹ ತಿಂತಿದ್ದಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೇ ಊರಿಗೆ ಹೋಗುವ ಮಟನ್ ಊಟ ಮಾಡಿ ಬ್ಬಿಡ
ಅ ಮಾಡಳ ಮಾಡಡಿಿ
ಹ್ಮ ಹತಿ ಬ ಡಾಳೋತಿ
ಹ್ಮ್ ನಾಳ ಅಥವಾ ನಮ ನಮ್ ರಾವ ಎಕ್ಸಾಮ್ ಹೋಗಿದ ಮೇಲೆ ಅವಕನ ನಾವಳಸ ಮುಲ್ಲ
ಕಟ್ ಮಾಡೋ ಸಾಕು